ಹಾ ಆರಾಮ್ ಇದ್ದೀನಿ ನೀನ್ ಹೆಂಗಿದ್ಯಾ
ಏನ್ ಮನೆಗೆ ಹೋದ್ರೆ ಕಾಲೇ ಮಾಡಲ್ಲಮ್ಮ
ನಂಗೆಷ್ಟು ಬೋರ್ ಆಗ್ತಿದೆ ಗೊತ್ತಾ ನಿಜ ಎಷ್ಟು ಮಿಸ್ ಮಾಡಿಕೊಂಡೆ ನಿನ್ನ
ಮೊಬೈಲ್ ನೋಡುದ್ರೆ ಅಮ್ಮ ಅಲ್ಲಿ ಮೊಬೈಲ್ ನೋಡಿ ಇಲ್ಲಿ ಮೊಬೈಲ್ ನೋಡಿ ಯಾಕ್ ಬಂದೆ ಊರಿಗೆ ಅಂತ ಕೇಳ್ತಾರೆ
ಮನೆಯವರ ಜೊತೆ ಟೈಮ್ ಸ್ಪೆಂಡ್ ಮಾ
ಏನು
ವಾಟರ್ ಫುಲ್ ನಿಂತು ಹೋಗಿದೆ ವಾಶ್ರೂಮ್ ಸಲ್ಲಿ ಅಲ್ಲೆಲ್ಲಾ ಒಟ್ಟರೆ ಬರ್ತಿಲ್ಲ ಈ ಹಾಸ್ಟೆಲ್ ಅಲ್ಲಿ ವಾಶ್ರೂಮ್ ನೇರ ಬರ್ತಿಲ್ಲ
ಬರ್ತಿಲ್ಲ
ನೀನೇ ಬಾ ಇಲ್ಲ
ನಾನ್ ಹೋಗಿ ಒಳ್ಳೆ ಕೆಲ್ಸ ಆಯಿತು ಬಿಡು ಹಾಗಿದ್ರೆ
ಟ್ಯಾಂಕ್ ಅಧೃಂಧ ತೀರ್ಥ ಹಕ್ತಿಧರೆ ನೀರು ಸಾಕಾಗ್ತಿಲ್ಲ ಅಕ್ಕ
ತುಂಬಾ ತೊಂದರೆ ಅಗ್ಬಿತಿಧೆ ಮತ್ತೆ ಒಂದ್ ಒಂದ್ ಸತ್ ಲಿ ನೀರೆ ಇರಲ್ಲ ಎಂಟು ಒಂಬಂತ್ ಗೆ
ಹೂ ಯಾರ್ಡ್ ಯಾರ್ಡ್ ಟೈಮ್ ಬಿಡ್ತಾರೆ ಬೆಳಗ್ಗೆ ಮತ್ತೆ ಸಂಜೆ
ಹಮ್
ನಾವು ಒಡ್ಡಿಸಿಲ್ಲ ಆದ್ರೂ ಒಂದ್ ಸಾಲ ಆಗಿತ್ತು ನೋಡು ನಾ ನಾವ್ ಇದಾಗ ಯಲ್ಲೂ ಒಂದ್ ಸತಿ ಆಗಿತ್ತು
ಏನೋ ಮನೆಗ್ ಒಟೋಗ್ಬೇಕ್ ಅನ್ಸ್ಬಿಟಿಧೆ ಇಲ್ಲಿ
ಹಮ್ ಪರೀಕ್ಷೆ ಇದಾವೆ ಅಲ್ವ ಇವಾಗ
ಹು
ಪರೀಕ್ಷೆ ಎಧವ ಅಲ್ವ ಈಗ್ ನಿಮಗ
ಹಮ್ ಇಲ್ಲ ಅದಕ್ಕೆ ಅಲ್ವ ಇರೋದು ಇಲ್ಲಿ ಇಲ್ಲ ಅಂದ್ರೆ ಹೋಗ್ಬಿಡ್ತಿದೆ ಮನಗೆ ಪರೀಕ್ಷೆ ಇರಾಕ್ ಕೊಸರಾ ನೆ ಇರೋದು ಇಲ್ಲಿ
ಇನ್ನು ಅನ್ಕೊಂಡಿಲ್ಲ ಪರೀಕ್ಷೆ ಇದ್ರೆ ಎಲ್ಲಿ ಹೆಂಗ್ ಹೋಗಕಾಗುತ್ತೆ ಯಲ್ಲೂ ಹೋಗಂಗ್ ಇಲ್ಲ
ಹ್ಮ್ ಅದಕ್ಕೆ ಇದೀನ್ ಇಲ್ಲೇ ಇಲ್ಲಾಂದ್ರೆ ಹೋಗ್ಬಿಡ್ತಿದೆ ಸರಿಯಾಗ್ ನೀರ್ ಇಲ್ಲ, ಊಟ ಗೊತಲ್ವ ಹೆಂಗ್ ಅಂತ
ಮತ್ತೇ
ಅದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ಬಿಟೈತೆ ಏನ್ ಮಾಡೋದು ಇಲ್ಲಿ ನಂಗೆ ಅಲೋಧ್ ಒಂದ್ ಕಡಿಮೆ ಅಷ್ಟೆ
ಯಾವಾಗ್
ಹೋಗಿರಲ್ಲ ಗಾಲ ಊಟ ಮಾಡ್ಬಿಟಿದ್ರು ಗೋತ್ತಾ ಮ್ಯಾಮು ಅವ್ರ ಜೊತೆ ಅಲ್ಲಿ ಅಡ್ಗೆ ಅವ್ರ ಜೊತೆಯೆಲ್ಲಾ ಗಲಾಟೆ ಮಾಡ್ಬಿಟಿದ್ರು ಮತ್ತೇ ಸ್ವಲ್ಪ ಅದಕ್ಕೆ ನೀರ್ ಬರ್ತಿಲ್ಲ ಸರಿಯಾಗಿ ನೀವ್ ಏನು ಸರಿಯಾಗಿ ನೋಡಿಕೊಳ್ಳ ಹಮ್ ಹಮ್ ಹೀಗ್ ಮಾಡ್ರಿ ಹೆಂಗೆ ಅದು ನಮಗೇ ಊರಿಕೆರೆ ಗೆ ಎಷ್ಟು ಇರ್ತವೆ ಅಲ್ವ ಹುಂ ಎಲ್ಲಾದಕ್ಕೂ ನೀರು ಬೇಕೆ ಬೇಕು
ಹೌದು ಯಲಾದಕ್ಕೂ ಬೇಕೆ ಬೈಕು ಅಲ್ವ
ಹಮ್ ಹೆಂಗ್ ಇರೋದು ಮಾಡ್ತೀನಿ ಇರಿ ಹೆಂಗೆ ಅಂತ್ ಹೇಳ್ಬೀಟ್ ನೀವ್ ಏನು ಜವಾಬ್ದಾರಿ ನೆ ತೊಗೊಲಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ರು ಸ್ವಲ್ಪ ಜನ ಹುಡ್ಗೀರು ಏನ್ ಮಾಡಿದ್ರು ಹಾ ಮೇಲೆ
ಮೇಲಾಧಿಕಾರಿಗಳು
ಸ್ವಲ್ಪ ಜನ ಕರೆ ಆಗಿ ಬಿಟ್ಟು ಈ ತರಾ ಪ್ರಾ ಈ ತರಾ ತೊಂದರೆ ಆಗಿದೆ ನೀರಿಂದು ಅಂತ್ಹೇಳಿ ಮೇಲಧಿಕಾರಿಗಳಿಗೆ ಮೇಡಮ್ ಮೇಲೆ ಇದು ಮಾಡಿದಾರೆ ರಿ ಅವರೇನು ಜವಾಬ್ದಾರಿ ನೋಡಿಕೊಳ್ಳಲ್ ಅಂತ ಹೇಳಿಬಿಟ್ಟು
ಹೌದಾ
ಆಂಗೆಲ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಜನ ಹುಡುಗೀರು
ಇಷ್ಟ ದಿನದ ತೊಂದರೆ ಇದು ಪಾಪ ಅವರುನು
ಹೌದು ಅಲ್ವಾ ನಮ್ಮೆಲ್
ಈ ಪುಲ್ಲು ಟೆಂಟ್ ಅದು ಆಗುತ್ತ ಅವ್ವ ಅದು ಇದರ ಮ್ಯಾಲ ತಂದು ಅಚ್ಚತ್ತರ
ಪುರಾ ಸಾಟಿ ಆಗಿರಲ್ಲ
ಅಲ್ವಾ
ನನಗೆ ಏನು ಗೊತ್ತಿಲ್ಲ ಈ ತರಾ ಮೇಲಧಿಕಾರಿಗಳಿಗೆ ಎಲ್ಲಾ ಬಳಸಗೊಡ್ಡಿದ್ದಾರೆ ಎಂದು ಬಿಟ್ಟು ಬೈದರು ಇಂಗಾ ಮಾಡೋದು ಅಂತ ಹೇಳಿ
ಹೌದು ಮತ್ತೆ ತಿಂಗಳ ತಿಂಗಳ ಸಂಬಳ ತಗೋತಾರೆ ಮಾಡಬೇಕು ಅಲ್ಲ ಎಲ್ಲಾ
ಹೌದಾ ಸರಿ ಮನ್ಯಾಗ ಹೇಳ್ತೀನಿ ಅವ್ವ ಅವರೇ ಜವಾಬ್ದಾರಿ ತಗೋಬೇಕು ಅಲ್ಲ ನೀ ಮನೆಗೆ ಹೋಗು ನಾ ಯಾವಾಗ ಬರತೇನ
ಹೇ ಏನಲೆ ಕೆಲಸ ಆಯ್ತು ಇನ್ನೊಂದು ವಾರ ನಾನು ಬರ್ತೀನಿ ತಾನೇ
ಅಷ್ಟೊತ್ತಿಗೆ ರಡಿ ಮಾಡ್ತಾರೆ
ಇದು ಅಷ್ಟರೊಳಗೆ ಮಾಡಬೇಕು ಅವರು ಹು ಕಾಲತ್ ಬಾ ಹೋಗಿ
ಹು ಅದೇ ನಮ್ಮ ಇಲ್ಲಾ ಅನ್ಕೊಂಡಿವಿ ನಂಗೆಲ್ ಒಂದ ಸರಿ ಮಾತಾಡೋಣ ನಾವು ಎಲ್ಲಾ ಮೇಡಂ ಅತ್ರ ಹೋಗಿ ಬಿಟ್ಟು ಹು ನೋಡೋಣ ಇನ್ನೊಂದು ಸಲ
ಹೌದಾ
ಹಾ ಯೆಂಗೆ ಸಾಕಿಗೇರೋಡು
ಯಾಂಗೆ ಎರ್ಬೇಕು
ಅವ್ರ್ಗೆ ಬರುತೆ ಅಲ್ಲ್ವಾ
ಹು ಬರುಥೆ ಇನ್ನ ಯೇನು ಇಲ್ಲ
ಹು
ಬೋಲ್
ಹಾ ಯಾ
ಹಾ ಸರಿ ಕಲ್ಸೀಯಲ್ಲಾ
ಉಟಾ ತಿಂಧ ಅಂದೇ.
ಹಾ ಹು ಯೆನ್ ಮಾಡಿದ್ರೂ
ಗೊತ್ತು ಅಲ್ವಾ ನಮ್ ಹಾಸ್ಟೆಲ್ ಗೆ ಹೋಗಿ ಅದೇ ಅಣ್ಣ ಅದೇ ಸಾರು ಅಣ್ಣ ರಸಂ ಅದೇ ಮಾಡಿದ್ರೂ ತಿಂದೆ ಸೊಲ್ಪ ಉಪಿಂಕೇ ಆಕೊಂಡು
ಅದು ಗಿಂತ ಉಪಿಂಕೇ ಉಟ ಒಗಲ್ಲಾ ನಂಗೆ
ಮನೆ ಇಂದ ಬರೋವಾಗ ಏನ್ ಅದ್ರೂ ಮಾಡ್ಸ್ಕೊಂಡು ಬಾರೆ
ಹಾ ಮಾಡ್ಸ್ಕೊಂಡು ಬರ್ತೀನೆ ಚಟ್ನಿಗುಳ್ಮಾಡುಸಕಂಡ್ ಬರ್ಲಾ ಉ ಮಂಡಕ್ಕಿ
ತುಂಬಾ ಏನಾದ್ರು ನಾನು ಮನೆಗೆ ಹೋದ್ರೆ ಪರಿ ಮುಗುಸ್ಕೊಂಡು ಮನೆಗೆ ಹೋದ್ರೆ ತಗೋಬರ್ತೀನಿ ಅದನ್ನೇ ಬರುವಾಗ ಬಗೊಂಡ್ ಬಾ
ನಾನು ಭಾನುವಾರ ಬರುತ್ತೇನೆ.
ಸರಿ ಬನ್ನಿ ನನಗೂ ಫುಲ್ಲು ಉ ಬೇಜಾರಾಗ್ತಿದೆ ಒಬ್ಳೆ ನೀನೋಡದ್ರೆ ಮನೆಗೊಗ್ಬಿಟ್ಟಿದೀಯಾ
ಹಾ ನಮ್ದು ಆಯ್ತು ಕಾಲೇಜ್ ಮತ್ತೇ ತೆಗೆತಾರಲ್ವಾ ಮತ್ತೆ ಹೋಗ್ಬೇಕು ಶುರುವಾಗುತ್ತೆ ಅಲಾ.
ಹ್ಮ್
ಎಷ್ಟು ಬೇಗ್ನೆ ಹೋಗ್ಬಿ ಮನೆಗ್ ಬಂದಿದೇ ಗೊತ್ತಾಗಿಲ್ಲಾ ಹೋಗಿದ್ದು ಗೊತ್ತಾಗ್ತಿಲ್ಲಾ.
ಹಾ ಹೌದು ನೋಡು ಹಂಗೆ ಆಗೋದು ನಂಗೆಲ್ಲಿ ಈ... ಸಂತೋಷ ಇರುತ್ತೋ ಅಲ್ಲಿ
ಹೌದೂ ಹ್ಮ್ ಹ್ಮ್ ನಮ್ ಮೊನ್ನೆ ಮೊನ್ನೆ ಆದ್ರೂ ಬಂದಿದಿಯಾ ಮತ್ತೆ ಹೋಗ್ತೀಯಾ ಅಂತಾ ಕೇಳ್ತಿದಾರೆ ಹ್ಮ್ ಹ್ಮ್
ಪಾಪಾ ಅವ್ರು ಅವ್ರಷ್ಟು ಚ್ ಇದು ಮಾಡ್ಕೊಂತಾವ್ರೆ ಅಲ್ವಾ.
ಹಂಗ್ ಮನೇಲಿ ಯಾರು ಇರಲ್ಲಾ ಅಲ್ವಾ. ಹಾಹ ಅದೇ ಅಪ್ಪಾನು ಕೆಲಸಕ್ ಹೋಗ್ ಕರೆ ನಮ್ ಅಣ್ಣಾನು ಹಾಕಿ ಹಾಕಿ ನಾನು ಈಕಡೆ ಬಂದಬಿಟ್ರೆ ಅವ್ರೊಬ್ರೆ ಇರ್ತಾರಲಾ
ಹ್ಮ್ ಹ್ಮ್ ನಾವ್ ಬರೋವಾಗಾ ಅಳು ಬಂದಬಿಡುತ್ತೆ ಅವರನ್ ಬಿಟ್ ಬರಕ್ಕಾಗಲ್ಲಾ ಇರಕ್ಕಾಗಲ್ಲಾ
ಬಸ್ ಮೂವ್ ಆಗಿ ಬಸ್ ಹಿಂಗ ಹೋಗ್ತಿರುತ್ತಲ್ವಾ ಅತ್ತೇ ಬಿಡ್ತೀನೋಡಿ ಅವ್ರ ಬಿಡಾಕ್ ಬರ್ತಾರ ಅಪ್ಪಾ ಅಮ್ಮಾ ಇಬ್ರು ಅಲಾ ಹ್ಮ್ ಬ
ಎಷ್ಟು ದುಃಖಾ ಆಗ್ಬಿಡುತ್ತ ಆವಾಗಾ ಏನೋ ಕಳಕೊಂಡಂಗೆ ಆಗ್ಬೀಡ್
ಹ್ಮ್ ಆ ನಮ್ ನಮ್ ಅಮ್ಮನ ನೆರಳಲ್ಲಿ ಇದ್ದಬಿಡ್ಬೇಕು ಅನ್ಸುತ್ತ
ಹೌದಲ್ವಾ ಹಂಗೇ ಅನ್ಸುತ್ತೆ ಸುಮ್ನೆ ಕಷ್ಟ ಪಡ್ತಿರೋದೇ ಅವ್ರಗೋಸ್ಕರಾ
ಹ್ಮಿಂಗೆ ನಮ್ನಾ ಬರ್ತಾ ಇದೀನಿ ನಮ್ ದೊಡ್ಡಮ್ಮಾನು ಹೆಂಗಿತ್ತೋ ಹಂಗೇ ಫುಲ್ಲು ಅಳತಿದೀನಿ ನಮ್ ಅಮ್ಮಾ ಏನ್ ಗಂಡನ ಮನೆಗೇ ಹೋಗೋತರಾ ಅಳತಿದೀಯಾ ಅಲಾ ಯಾಕ ಅಳತಿದಿಯಾ ಸುಮ್ನಿರು ಹ್ಮ್ ಓದೋಕೆ ಅಲಾ ಓದೋಕೆ ತಾನೆ ಹೋಗ್ತಿರೋದು ಯಾಕ ಅಳತಿದಿಯಾ ಅಂತಿದಾರ
ಪಾಪಾ ಅವ್ರು ಹ್ಮ್ ಹ್ಮ್ ಅವ್ರದೇನು ಗೊತ್ತು ಅವ್ರುಗು ಗೊತ್ತುಬಿಡು ನಮ್ ವಾ ಎಷ್ಟೂ ನಾವ್ ಇಲ್ಲಿಂದಾ ಹೋಗುವಾಗಾ ಮನೆಗ್ ಹೋಗ್ತಿದೀವಿ ಅಂತಾ ಎಷ್ಟೂ ಖುಷಿಯಾಗಿ ಹೋಗ್ತೀವಿ ಅಲಾ ಅಲ್ಲಿಂದಾ ಬರೋವಾಗಾ ಎಷ್ಟೂ ಅಳುಕೊಂಡು ಬರ್ತೀವಿ
ಮಾಡ್ತೀನಿರು ಅಮ್ಮಾ ಕರೀತಿ ತಿದಾರೆ